ಕೇೇಳಿಸತಿದ್ಯಾ
ನಿಮಗ್ ಕೇಳಿಸ್ತಿದ್ಯಾಾ
ಕೇಳಿಸ್ತಿದೆ
ಅದೇ ಏನ್ ಮಾಡ್ತಾ ಇದ್ವಿ ಎಲ್ಲಾ
ಸುಮ್ನೆನೆೇ ಇದ್ದೆ ನೀವೇನ್ ಮಾಡಾತಿದ್ರಿ ಕಾಫಿ ಆಯ್ತಾ
ಹ ಕಾಫಿ ಆಯ್ತು ನಾನು ಸುಮ್ನೆ ಇದ್ರೆ ನಮ್ಮ್ ಮನೇಲಿ ಟಿವಿ ನೋಡಣ ಅಂದ್ರೆ ಬೇರೆ ಟಿವಿಗೆ ಕರೆನ್ಸಿ ಖಾಲಿ ಆಗಿದೆ ಈಚು ಅದಕ್ಕೇನೆ ಟಿವ ವಿ ಕೂಡ ಆ ಆ ಫೋನ್ ನೋಡ್ತಾ ಇದೆ ಫೋನ್ ಎಷ್ಟು ಅಂತ ನೋಡಕ್ ಆಗುತ್ತೆ ಅಲ್ವಾ
ಹೌದು ತುಂಬಾ ತ್ ನೋಡಕೂ ಆಗಲ್ಲ ಒಂಥರ ಫೋನೇ ಬೇಡ ಅನ್ಸಬಿಟ್ಟಿರುತ್ತೆ ಬೆಿಂದ
ಹೌದು ಕಣ್ಣ ನೋವು ಬಂದ್ಬಿಡ ತಕಳಿ ಮತ್ತೆ ನಂಗ್ ಫೋನ್ ನೋಡ್ತಾ ಇದ್ರೆ ನಿದ್ದೆ ಬರಕ್ ಸ್ಟರ್ಟ್ ಆಗ್ಬಿಡುತ್ತೆ ಜನ್ನ ಮ
ಹ ತೋ ನಾನ್ ಚೆನ್ನಾಗ್ ನಿದ್ದೆ ಮಾಡ್ಬೇಕ ಅಂದ್ರೆ ಒಂದ್ ಸ್ವಲ್ಪತ್ ಫೋನ್ ನೋಡ್ಬ ಬಿಟ್ರೆ ಹಂಗೇನೆ ಫೋನ್ ಅಲ್ಲೇ ಓಡ್ತಾನೆ ಇರತ್ತೆ
ಹ್ಮ ಒಂದ್ ಹತ್ ನಿಮಿಷಗಳ ಫಾಲ ಫೋನ್ ನೋಡ್ತಾ ಇದೆ ನನ್ ಮಲ್ ಯಾವಾಗ ಮಲ್ಕೋತಿ ಅಂತ ನಂಗೆ ಗೊತ್ತಿರಲ್ಲ ಅದು ನೋಡ್ ಮ ಹಕೊಂಡೆ ಬಿಟ್ಟು ಹಂಗೆ ಫೋನ್ ಓಡ್ತಾನೆ ಇರತಿ ನಮ್ಮ್ ಅಲ್ಕೊಂಡ್ ಬಿಿಟ್ಟಿರ್ತಿನಿ ಆಮೇಲೆ ನಮ್ಮ ಮನೆಯವ್ರು ಯಾರಾದ್ರು ಬಂದ್ಬಿಟ್ಟು ಆಫ್್ಮವುಟ್ ಮಲ್ಕೋತಾರತ ನಂಗ ಬೈ ಇಟ್ಬಿಟ್ಟು ಯಾವಾಗೂ ಹಿಂಂಗಗೆ ಮಾಡ್ತಾಳೆ ಅಂತ ಇಲ್ಲ ಅಂದಮೇ ಇವಾಗ ಹರೀಸ್ ಗೀಲ್ಸ್ ಎಲ್ಲಾ ನೋಡ್ತಾ ಇದ್ು ಹಾ ನೀನು ಗೊತ್ತಿಲ್ಲ ಬೀಲೆಲ್ಲ ನೋಡಿದಿವೀರಾ ಅದಾಗ
ಅದೇನು ಗೊತ್ತಿಲ್ಲ ಸುಮ್ನೆ ಹ ಹೌದು ರೀಲ್ಸ್ ನೋಡ್ತಾ ಇರ್ತೀವಾ ಹಂಗೇನೆೇ ನಿದ್ದೆ ಬಂದ್ಬಿಟ್ಟಿರತ್ತ ಅದೇ ಇವತ್ ಮಲ್ಕೊಳ್ಳೇ ಬಾರ್ದು ಅಂದಾಗ ಆತರ ನಿದ್ದೆ ಬರುತ್ತೆ ಮಲ್ಕೋಬೇಕಕ್ ಇವತ್ ಬೇಗ ಅಂದಾಗ ಮಾತ್ರ ನಿದ್ದೆ ಬರದೇ ಇಲ್ಲ ಆ ತರ ಆಗ್ಬಿಡುತ್ತೆ
ಗೂ ಹಂಗೆ ಆಗುತ್ತೆ ನಿಮ್ಗೂ ಹಂಗೆ ಆಗುತ್ತಾ
ಹೌದು ನಾನ್ ನನಗ್ ಮಾತ್ರ ಹಿಂಗ ಆಗರತ್ತೆ ಆ ಹಾ
ಅವಾಗ ಅನ್ಕೊಂತಾ ಇರ್ತಿ. ಅಯ್ಯೋ ನಂ ಬೇಕು ಅನ್ನೋಕ್ ತಲಲ್ಲಪ್ಪ ಇದೇ ಬೇಡ ಅಂದಾಗೆ ಬರುತ್ತಲ್ಲಾ ಅನ್ಕೊತಾ ಇದಿ.
ಹೌದು ಇವತ್ ಏನಾದ್ರು ನೋಡ್ಬಿಟ್ಟ ಮಲ್ಕೋಬೇಕು ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಅವತ್ ಬೇಗ ನಿದ್ದೆ ಬಂದ್ಬಿಟ್ಟಿರತ್ತೆ
ಹೌದು ಆಗದೇ ಇಲ್ಲ ಅವತ್ತು
ಹೌದು ಎಷ್ಟು ಇದ್ ಮಾಡಿದ್ರುನು ನಿದ್ದೆ ಬಂದೇ ಬಂದ್ಬಿಟ್ಟಿರುತ್ತೆ ಇನೇನ್ ಇವಾಗ ಹನ್ನೊಂದ್ ಗಂಟೆವರೆಗೂ ಇರ್ಲೇಬೇಕು ಅಂತ ಹನ್ನೊಂದ್ ಗಂಟೆವರೆಗೂ ಇರ್ಬೇಕಂದ್ರೆ ಹತ್ತುವರೆಗೆ ಮಲ್ಗ್ ಬಿಿಟ್ಟಿ
ಅದಂತೂ ನಿಜ ಬಿಡಿ ಯಾವಾಗೂ ನಂಗೆ ಆಗತ್ ನಂಗಗೂ ಹಾಗೆ ಆಗತ್ತ ನಾನಂತೂ ಸ್ವಲ್ಪ ತಿಸಕಕ್ ನಾವ್ನಲ್ ಬೈತ ಎಷ್ಟು ಮಲ್ಕೊಂತೀಯ ನೀನು ಎದೋಳು ಅಂತ ನಮ್ಮಮ್ಮ ಬೆಳಗ್ಗೆ ಎಂಟು ಗಂಟೆ ಆದ್ರೂ ನಲ್ಗಿದ್ದೆ
ಹಾ
ಆ ಸ್ವಲ್ಪ ಹೊತ್ಕಿಂತ ಮುಂಚೆ ಎಂಟು ಗಂಟೆಗನ್ನೊಂದ್ ಐದ್ ನಿಮಿಷ ಇದ ನಮ್ಮಅಮ್ಮ ಬಯಕ್ಕೆ ಸ್ಟಾರ. ಮಾಡ್ಕೊಂಡ್ರು ಎದೋಳು ಎದೋಳು ಅನ್ಕೊಂಡು ನಮ್ಮ ಅಪ್ಪ ಬೇರೆ ಬಂದಿದ್ರು ಊರಿಂದ. ಊರಿಗೆಗ್ ಹೋಗ್ತಾ ಇದ್ರು ಎದೋಳು ಚೂರು ಬಾಕ್ಸ್ ಊಟ ಹಾಕು ನನ್ಗೆ ಟೈಮ್ ಆಯ್ತು ಬೇಗ ಹೋಗ್ಬೇಕ ಇವತ್ತು ಅನ್ಕೊಂಡ್ ಸ್ಟಾರ್ಟ್ ಮಾಡ್ಕೊಂಡ್ರರು ಅನ್ಕಳಿ ಅವಾಗ ಅದ ಆಮೇಲೆ ನನ್ ಸ್ನೇಹಿತಲ ಒಬ್ಳ ಕಾಲ್ ಮಾಡದ್ನ ಆಮೇಲೆ ಮಾತಾಡ್ಬಿಟ್ಟಿಟ್ಟೆ ಹ ಅಷ್ಟೇ ಅದ್ ಹೆಂಗ ಬರ ಅಂದ್ರೆ ನನಗೆ ಬೆಳಗಿನ ಜಾವ ಇವಾಗ ಬೆಳಗಿನ ಜಾವ ತುಂಬಾ ಚೆನ್ನಾಗ್ ನಿದೆೆ ಬರುತ್ತೆ
ಹೌದು ಇವ್ರಗ ಅರ್ಥ ಆಗಲ್ಲ ಇವ್ರಿಗೆ ಏನ್ ಅನ್ಬಿಡ್ತಾರಂದ್ರೆ ಇಲ್ಲೇನೋ ಮೊದ ಇದಾಗ ಸಾಕಿರ್ತಿೀವಿ ಮಲ್ಕೊಂಡ್ ಬಿಡ್ತೀರಾ ಹೋಗಿದ್ ಮನೆ ನಮನ್ ಬೈತಾರೆ ಅ ಇದು ಅಂತ ಸ್ಟಾರ್ಟ್ ಮಾಡ್ಕೊಂಬ
ಹೌದು ಹೋಗಿದ್ ಮನೆ ಹೋಗಿದ್ ಮನೆ ಅಂತ ಅಲ್ಲಂಗ ಮಾಡ್ಕೊಂತೀವಪ್ಪಾ ನಾವು ಇವಾಗಿಂದನೇ ನಮ್ಮ ಅಮ್ಮ ಎಲ್ಲಿಗೆ ಬಂದ್ರು ಲಾಸ್ಟ್ಲ್ಲಿ ಹೋಗಿದ್ ಮನೆಗನೆ ಬರದಮ್ಮ ಅಮ್ಮ
ಹಾ ಯಾವ್ದ ಏನೇ ಮಾಡಿದ್ರು ಇವಾಗ ಇಷ್ಟೊತ್ತಲ್ ನನ್ ಸುಮ್ನೆನೆ ಆಹ ಮಲ್ಕೊಂಡ್ ನಿಮ್ ಜೊತೆ ಮಾತಾಡ್ತಾ ಇರ್ತೀಿನ ಆ ಬಂದ್ರೆ ಹ ಸಾಯಂಕಾಲದೊತ್ತು ಹೆಣ್ಮಕ್ಳ ಮಲ್ಕೋಬಾರ್ದು ಹೋಗಿ ಮನೆಯಲ್ಲಿ ಮಾಡಿದ್ರೆ ಅಷ್ಟೆ ಯಾರ ಕಳ ರೋದು ಅಂದ್ರೆ ನಮ್ ಮೇಲೆ ಬರ್ತಾರೆ ನಿಮ್ಮನ್ನೇನ್ ಭಯಲ್ಲ ಅವ ನಾನ್ವಾಗ ಅವ್ ಕೇಳ್ತೀನ್ ಬಿಡಿ ನನನೇ ಬೈರಿ ಅಂತ ಹೇಳ್ತೀನಿ
ಹೌದು ನಮ್ಮ್ ಮನೇಲ್ಲೂ ಕೂಡ ಹಂಗೆ ಮಾಡ್ತಾರೆ
ಅಯ್ಯೋ ಎಲ್ಲದಕ್ಕೂ ಹೆಣ್ಮಕ್ಳ ಏನಾದ್ರು ಮಾಡ್ಬಿಟ್ರೆ ಹೋಗಿದ್ ಮನೆ ಬಕಗೆ ಮ ಮಾತಾಡ್ಲೇಬೇಕೇಕು ಅಲ್ದು ಯಾವ ಮನೇನೋ ಏನೋ ಮಾತಾಡ್ಲೇೇ ಬೇಕು ಆ ಮನೆ ಬಗ್ಗೆ
ಹಾ ಲಕ್ಷ್ಮಿ ಬರ ಸಮಯ ಆಯ್ತು ನೋಡಿ ಹೆಂಗ್ ಮಲ್ಗಳೆ ನಮ್ಮನ ಅಂಜು ಸ್ಟಾರ್ಟ್ ಮಾಡ್ಕೊಂತಾರೆ
ಸುಂಬೆ ಆ ಮಲ್ಕೊಂಡ್ ಫೋನ್ ನೋಡುದು ತಪ್ಪಾ ಏನ್ ಬರೋ ಅವರು ಹೋಗ್ಬಿಡ್ತಾರ ಹಂಗೇನೆ ಅಂತ ಕೇ
ಹಂಗೂ ನೋಡ್ಬದುಂತ ಅವಾಗ ಲಕ್ಷ್ಮಿ ಬಂದಿ ನೋಡಿ ಮನೇಲಿ ಯಾವಾಗೂ ಮಲ್ಗಿರ್ತಳೆ ಅಂದ್ಬಿಟ್ಟು ಹೋಗ್ಬಿಡ್ತ
ಹ ಅಯ್ಯೋ ಇವರು ಹೇಳೋದ ಒಂದೊಂದ ಎಲ್ಲ ಬಿಡ್ರಿ
ಅದು ದೇವ್ರ ಹೇಳಿಲ್ಲ ಲಕ್ಷ್ಮಿ ಹೇಳಿಲ್ಲ ಅಂದ್ರರು ಮನೆಯವ್ರೇ ಹುಟ್ಟ
ಹೌದು ಏನು ಹ್ಮ ಸರಿ ಆಯ್ತು ಮಲ್ಗಲ್ಲ ಹ ಏನಾದ್ರೂ ಕಸ ಕಸ ಗುಡ್ಸಿದ್ ಆಚೆ ಆಗ್ಬಾರ್ದು ಹ ಓಕೆ ಸರಿ ಆಯ್ತು ಆಯ್ತು ಇಥವೆಲ್ಲಾ ಮಲ್ಗೆ ಸುಮ್ನೆ ಕುತ್ಕೊಂಡಿದ್ರುನು ಅಷ್ಟೆ ಸುಮ್ನೆ ಕುೂತ್ಕೊಂಡಿದ್ಯಾಾ ಹ ದೀಪಾ ಹಚ್ಬೇಕ್ ತಾನೆ
ಹ ಸುಮ್ನೆ ಕುೂತ್ಕೊಂಡಾಗ ನನ್ ಯಾವಾಗೂ ಕಾಲ್ ಕ್ಸಿ ಅನ್ಕೊಳ್ಳಿ ಅದನ್ನು ಮಾಡಬಾರ್ದಂತೆ ನಮ್ಮ ಮನೇಲಿ ನಮ್ಮಮ್ಮ ಅಂತೂ ನನ್ ಕೋಬ ಬರ್ತಾ ಇರುತ್ತೆ
ಮನೇಲ್ ನಡಿ ನಡಿಬೇಕಾದ್ರೆ ಏನಾದ್ರು ಸದ ಬಂದ್ರು ಅಷ್ಟೇನೆ ಹಿಂಗೆ ಹೆಣ್ಮಕ್ಳು ನಡೀಬಾರ್ದು ಹೋಗಿದ್ ಮನೆಯಲ್ಲಿ ಏನ್ಂತಾರೆ ಈ ತರ ನಡದ್ರೆ ಹೋಗಿದ ಮನೆಕ್ ಯಾಕೆ ಹೋಗ್ತೀರಾ ನೀವು
ಹೌದು ಅದ್ ಯಾಕೋ ಅದೇನು ಅಲ್ಲಿ ಹೋದ್ಮೇಲೆ ಏನಾದ್ರು ಮಾಡ್ಕೊತೀವಪ್ಪ ಇವಾಗ ಯಕೆ
ಹೌದು ಇವಾಗಿಂದಾನೆ ಅ ಇವಾಗಿಂದಾನೇ ಲಚ್ಚಿ ಕ್ಕವಾಗಿಂದಾನೇ ಹೋಗಿದ್ ಮನೆ ಹಂತರ ಅದೇಏನ್ ಹೋಗಿದ್ ಮನೆ
ಹದ ಆಮೇಲೆ ಒಂದ್ ಪೂಜೆ ಕ ಒಂದ ಪೂಜೆ ಮಾಡಿಲ್ಲ ಅಂದ್ರೆ ಹೋಗಿದ ಮನೇಲಿ ಹಿಂಗೆಲ್ಲ ಮಾಡಿದ್ರೆ ನಮ್ ಹೋಗಿತ್ತು ನನ್ಗ ಹೋಗಿ ಅಲ್ಲ ಒಂದ್ ಪಾತ್ರ ತೊಳಿಲಿಲ್ಲ ಅಂದ್ರೆ
ಅಲ್ಲ ನಾನ್ ಪೂಜೆ ಮಾಡಿಲ್ಲ ಅಂದ್ರೆ ನನ್ಗೀರಿ ನಾವ್ ಅಪ್ಪ ಅಮ್ಮನ ಏನಕ್ ಹಗಿತೀರಾ ಅದಕ್ಕೆ
ನಮ್ಮ ಅಮ್ಮ ಎಲ್ಲಿ ಹೋದ್ರು ಹೋಗಿದ್ ಮನೆಗೆ ಬರದ್ ಆಮೇಲೆ ಒಂದ್ ಅಡ್ಗೆ ಮಾಡೋದ್ ಕಲ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಪ್ಪ ನಿಮ್ಮವ ಏನ್ ಕಲ್ಸ ಅವ್ರ ಅಂತ ನಮ್ಗ ಉಗಿತಾರೆ
ಏನ್ ಮಾತಾಡ್ತಾರೋ ಏನೋ ಗತ್ತ ಆಗಲ್ಲ ಎಲ್ಲದ ಕೂದು
ನಾ ಮಾಡಿದೇನೆ ನನ್ಗ ನನ್ಗ್ ಬೈತ ನನ್ ಯಕ ಬೈತ ನೀನ್ರರಾಕಕ್ಂದಿ ಬರ್ತ ಅಂತ ಇರ್ತೀನಮ್ಮಮ್ಮಗೆ ನಿಮ್ಗೆಲ್ಲ ಅವ ಭಯದು ನಿಮ್ಮ್ ಅಪ್ಪ ಅವ ಅಮ್ಮ ಎಂತ ಬುದ್ಧಿ ಕಲ್ಸರ್ ಮತ್ತೆ ನಮಗ್ ಬೈಯ್ಯೋದು ನೀನ್ನು ಹೋಗ್ಬಿಡ್ತೀಯಾ ಅಂತ ಹೇಳ್ತಾ
ಹಾ ನೀನ್ನನ್ ಬಯಲ್ಲ ನಮ್ ವಂಶನ ಬೈತಾರೆ ಅದು ಇದು ಅಂತ ಹೇಳ್ಬಿಡ್ತಾರ ಇವ್ರು ಯಾಕೆ ಬರಬೇಕು ವಂಶುನ್ ಸುದ್ದಿಗೆ ಇವರು
ಅವ್ರಗ್ ಮಾಡ ಕೆಲ್ಸ ಇ ಲ್ಲ ಅವರಿಗೆ ಅವ್ರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಹೋಗಿದ್ ಮನಲಿ ನಮ್ಮ ಮನೇಲ್ಲೇ ಹೇಳಾಗಬಿಟ್ಟು
ಹೌದಪ್ಪಾ ಹಂಗೇನೆ ಮಾಡ್ತಾರ ಇವ್ರು
ಆ ಆಮೇಲೆ ಯಾರಾದ್ರು ಬಂದ್ರೆ ಚನ್ನಾಗ್ ಮಾತ್ ಅಂದ್ರೆ ಅದು ಬೇರೆ ಇಲ್ಲ ಹಿಂಗ ಮಾಡ್ತೀರಾ ಹೋಗಿದ್ ಮನೇಲಿ ಬಂದ್ರೆ ನಮ್ಮ ಮುನೆ ಮಾತಾಡ್ಸರಾ ಇಲ್
ನಾನಂತೂ ಇಷ್ಟ ಅಷ್ಟು ಎಷ್ಟು ಕಷ್ಟ ಗೊತ್ತಾ ನನ್ಗೆ ಯಾರಾದ್ರು ಬಂದ್ರೆ ಮಾತಾಡ್ಸಕೆ ಬೈದು ಬೈದು ಇವಾಗ ಸತ್ಯ ಹೋಗ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ನೀ ಕೇಳ್ಕೊ ಬರ್ತೀನಿ ಇಲ್ಲ ಅಂದ್ರೆ ನ ಪ್ಪ ಬಂದ ಬೈತಾರ ನೋಡ್ಕೊ್ಯಪ್ಪ ಬಂದ್ಬಿಟ್ಟು ಬಂದವ್ರನ ಮಾತಾಡ್ಸಲ್ಲ ಮಾನ ಮರ್ಯಾದೆ ತಗ್ದಕ್ತೀರಾ ಅಂತ
ಹ ಅಯ್ಯೋ ಅದೆಲ್ಲ ಬಂದವ್ರನ ಮತಸ್ಬ ಬಿಟ್ರೆ ಮಾನ ಮರ್ಯಾದೆ ಬಂದು ಬಿಡುತ್ತಾ
ಅನ ಇರ್ತಾನೆ
ಅದ್ಯಾಕ್ ಬರುತ್ತೆ ಅಂತ ಕೇಳ್ಬೇಕ ಅನ್ಸ ಇರುತ್ತೆ ನಮ್ಮಮ್ಮ ಜಾಸ್ತಿ ಮಾತ ಮಾತಾಡ್ಬೇಡ ಒ ಸ್ವಲ್ಪ ದೊಡ್ಡೊಳಾಗಬಿಟ್ಟಿದೀನ ಅಂತ ಏನ್ ಮಾತಗಳು ಮಿತಿ ಮೀರ್ತೈತೆ ನಾನು ನೋಡ್ತಾ ಇದ್ದೀನಿ ನಮ್ಮ್ತ್ ಕೇಳಿದ್ರ ದೊಡ್ಡೊಳ ಆಗ್ಬಟ್
ಹ ಇದೊಂದು ದೊಡ್ಡವರು ಆಗ್ಬಿಟ್ ಬಿಟ್ಟಿದ್ದೀರಾ ಏನ್ ಹೇಳಿದ್ರು ಕೇಳಲ್ಲ ಅದೊನ್ ಸ್ಟಾರ್ಟ್ ಮಾಡ್ಕೊ ಬಿಡ್ತಾರೆ ಅಯ್ಯಯ್ಯೋ ಹೆಂಗ್ ಶುರು ಹಚ್ಕೊಂತಾರ ಅಂದ್ರೆ ಜನ ಒಂದಿಂದ ಒಂದು ಬೈತಾ ಇರೋದೇನೆ
ಏ ನನಗಂತೂ ಅವಾಗ ಸರ್ದ ಅವರು ನನ್ಗೆ ಅಂದ್ರೆ ಬಯ್ಯ ತರ ಬೈ ಬಿಿಟ ರಿ ಏನ್ ಅನ್ಸಲ್ಲ ಅಯ್ಯೋ್ ಬೈಕೋತಾರ ಬೈಕಳ್ ಹೋಗ್ರಿ ಅನ್ಸ್ಬ ಬಿಡಿದೆ ಅದ್ಾವಾಗ ಅದ್ ಯಾವ್ದಾವ್ ಮನೆ ಎದ್ಕೊಂಡ್ ಇನ್ನ ಹೋಗ್ದರ ಮನೆಗೆ ಹಾಗ ಮನೆಗೆ ಹಮ್ ಮನೆಗೆ ಅಂತ ಇದ್ರೆ ಪಿತ ನೆತ್ತ
ಬೈತಾ ಇದ್ರೆ ಬೈಸ್ಕೊಂಡ್ ಬಿಿಡ್ತೀವಿ ಬೇಕಂದ್ರೆ ಸುಮ್ ಸುಮ್ನೆ ಹೋಗೋ ಮನಲಿ ಹ ಮಾಡ್ರಿ ಬರೋ ಮನೆಯಲ್ಲಿ ಹಿಂಗ ಮಾಡ್ರಿ ಅಂತ ಇದ ಯಾವ್ದಿದು ಒಳ್ಳೆ
ಇವರುನು ಬಂದವ್ರಲ್ಲಾ ಇವ್ರಪ್ಪ ಅಮ್ಮನಿ ಹಿಂಗೆ ಅಂತ ಇದಾರಂತ ಕೇಳ್ಬೇಡಣ ಅನಿಸ್ತಾ ಇರುತ್ತ ನಂಗೆ ಅಯ್ಯೋ ನಾವವು ಪಡಕಷ್ಟ ನೀವು್ ಪಟ್ಟಿದ್ರೆ ಗೊತ್ತಾಗಿರೋದು ಅಂತರವಾಗ
ಹೌದು ನಡ್ಕೊಂಡ್ ಹೋಗ್ತಾ ಇದ್ವಿ ನೀವ್ ನಡಿತೀರಾ ಅಂತ ಚ್ಟಾರ್ಟ್ ಮಾಡ್ಬಿಡ್ತ
ಹ್ಮ್ ನಾನು ಆಮೇಲೆ ನೀರ್ ತರಕ್ ಅದ್ ಎಷ್ಟ ದೂರ ಹೋಗ್ಬೇಕಾಯ್ತು ಸ್ಕೂಲ್ಗೆ ಇಷ್ಟ ದೂರ ಹೋಗ್ಬೇಕಾಯ್ತು
ಅದೇ ಶಾಲೆಗ ಹೋಗ್ ಬಂದು ಇಷ್ಟ ಕೆಲ್ಸ ಮಾಡ್ತಾ ಇದ್ವಿ ನಿಮ್ಗೆಲ್ಲಾ ಊಟ ತಿಂಡಿ ಎಲ್ಲ ಕೈಗೆ ಕೊಡ್ತಾ ಇದ್ದೀವಲ್ವಾ ಅದಕ್ಕ ನ ಹಿಂಗೆ ನಿಮ್ಗೆ
ಹ್ಮ್ ಸಮಯಕ್ ಸರಿಯಾಗಿ ಊಟ ಎಲ್ಲ ಬರುತ್ತ್ಕ್ ಇನ್ನೇನು ನಿಮ್ಮನು ಒಂದ ಹತ್ನೇ್ಲಾಸ್ ಆಗತಕ್ಷಣ ಕೆಲ್ಸ ಕಳ್ಸಿದ್ರೆ ಸರಿ ಹೋಗಿರೋದು
ಹೌದು ಹ ಶಾಲೆಗ ಹೋಗ್ ಬಂದ್ಮೇಲೆ ತೋಡ್ದತ್ ಹತ್ರ ಹೋದ್ರೆನೆ ಸರಿ ಹೋಗೋದು ಇಲ್ಲ ಮನೇಲಿ ಕೂತಿರ್ತೀರಾ ಅಲ್ವಾ ಜಮ್ಮಂತ ಅದಕ್ಕೆ ನಿಮ್ಗೆ ಹಾಗ ಗೊತ್ತಾಗ್ತಾ ಇಲ್ಲ ಅಂತಾರೆ ಏನೇನೋ ಬೈದ್ ಆಾಗಬಿಡ್ತಾರಪ್ಪ
ಹ್ಮ್ ನಮ್ಮ್ನೇಲೂ ಅದೇ ಬನ್ನಿ ಎಲ್ಲಾರ ಮನೇಲ್ಲೂ ದೋಸೆ ತೂತಂದಂಗೆ ಎಲ್ಲಾರ ಮನ ಹೆಣ್ಮಕ್ಳು ಇರೋ ಮನ ಇ ಅದು ಒಂದು ಆಮೇಲೆ ನಮ್ಮಮ್ಮ ಪಾತ್ ತೊಳಿಲ್ಲ ಕಸ ಕುಡ್ಸಿಲ್ಲ ಅದೊಂದು ಬೇರೆ ಬೆಳಿಗೆಯಿಂದ ಮನೇಲಿ ಇರ್ತ ಒಂದ್ ಸ್ವಲ್ಪ ಪಾತ್ ತೊಳ್ದಿ ಕಸ ಕುಡ್ಸಕ ಗಲ್ವಾ ನಿನ್ಗೆ ಎಂತ ಸ್ಟಾರ್ಟ್ ಮಾಡ್ಕೊಂತಾರ ನಡುವೆ ಹ್ಮ್ ಇನ್ನೇಏನ್ ಮಾಡ್ತೀನಿ ನಾನೇ ಎಲ್ಲಾ ಮಾಡಿಕ್ಬಿಟ್ಟು ಹೋಗಿರ್ತೀಿ ತಿನ್ನಕ್ಕು ನಾನೇ ಮಾಡಿಟ್ಬಿಟ್ಟು ಹೋಗಿರ್ತೀನಿ ನಿ ಬೆಳಿಗ್ಗೆ ಕೆಲ್ಸನುೂ ನದೇ ಮಾಡಿಕ್ ಇರ್ತೀನಿ ಹ ಪೂಜೆನೂ ಅದೇ ಮಾಡಿಕ್ ಇರ್ತೀನಿ ಇನ್ನೇನ್ ಕೆಲ್ಸ ನಿಂಗೆ ಒಂದ್ ಎರಡ್ ನಿ ಅವ್ರ ಬಟ್ಟೆ ಏನಾದ್ರು ಮಿಸ್ ಆಗಬಿಟ್ಟು ಮಳೆ ಬಂದ್ ನೆನ್ಸ್ಬಿಟ್ಟಿದ್ರೆ ಮುಗೀಿತು ಕತೆ ಅನ್ಕೊಿ ಅಯ್ಯೋ ಎರಡ್ ನಿಮಿಷದಿಂ ಟೈಮ್ ಸಿಗ್ಲಿಲ್ವಾ ನನ್ನ ಕಷ್ಟಪಟ್ಟು ಹೋಗ್ದಿರೋದೆಲ್ಲ ನೆನ್ಸ ನಮ್ಮ ಬೆಳಗ್ಗೆ ಆದ್ರು ಅದೇ ಬೈತ ಇರುತ್ತೆ ಫೋನ್ ನೋಡ್ಕೋ ಹೂತಿದ್ಯಾ ಅನ್ಕೊಂಡು ಹ್ಮ್ ಅಲ್ಲ ನಾನು ಮಲ್ಕೊ್ ಮುಟ್ಟಿರ್ತೀನ ಏನೋ ಬೇರೆ ಕೆಲ್ಸ ಮಾಡಿ ಮರ್ತೋಗಿರ್ತಿ ಿನೋ ಅನ್ನೋದ್ ನೆನ್ಪರಲ್ಲ ಅಲ್ ಮಾತತಿ್ರರು ಏನ್ ಬಾರದು ಗೊತ್ತಾ ಫೋನು ಫೋನ್ ಒಂದ ಇದ್ಬ ಬಿಟ್ರೆ ಸಾಕು ಕೈಗೆ ಇನ್ನೇನ್ ಬೇಡ ಅಲ್ವಾ ಯಾವ ಕೆಲ್ಸನು ಬೇಡ ಏನು ಬೇಡ ಅದೇ ನೋಡ್ಕೋ ಕುತ್ಕೋಬಿಡು ಅನ್
ಹಾದೆ ಎಲ್ಲದಕ್ಕೂ ನಮನ್ ಬಯೋದು ಹೋಗೋ ಮನೇನ್ ಬಯೋದು ಆ ಫೋನ್ ನ ಬಯೋದು ಅದ್ ಬಿಟ್ರೆ ನೀ ಏ ಏನ್ ಮಾಡಲ್ಲ ಇವರು
ಯ ಅವ್ರೇನೋ ಅಂತಪ್ಪ ನಂಬಾದೆ ನಮಗ್ ಅರ್ಥ ಆಗತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮನೇಲ್ಲ ಇದಿದ್ದಿ ಅರ್ಧ ತಲೆ ಕೆಟ್ಟಿರುತ್ತ
ಹಾ ಅದ್ ಅರ್ಥಾನೇ ಆಗಲ್ಲ ಮನೇೆಯಲ್ಲಿ ಇರ್ತಿಯ ತಾನೆ ಮನೆಯಲ್ಲಿ ಇರ್ತ ತಾನೆ ಅಂತ-
ಸರಿ ಇರಿ ನಮ್ಮ ಅಣ್ಣ ಕರೆ ಮಾಡ್ತಾ ಇದ್ದಾರೆ ನಾನ್ ಮಾಡ್ತೀನಿ ಎರಡ್ ನಿಮಿಷ.